ಹಲೋ
ಏನ್ ಕರೆ ಮಾಡಿದೀಯ ಮೋಸಗಾರ ಹೇಗಿದ್ದೀಯಾ.
ಹ ನೀವ್ ಹೇಗಿದ್ದೀರಾ ಚೆನ್ನಾಗಿದೀಯಾ.
ಹಾ ನಾನು ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯ.
ನಾನೂಅಂತರೂ ಚೆನ್ನಾಗೇ ಇದ್ದೇನೆ ಏನು ಕರೆಯನೂ ಮಾಡೋದು. ಇಲ್ಲ ಏನು ಇಲ್ಲ ನೆನ್ಪೇ ಮಾಡೋದಿಲ್ಲ ನಮ್ನ.
ಹಾಗೇನ ಇಲ್ಲ ನಾನೇ ಮಾಡೋನ್ ಕಂಡ ಇವಾಗ ನೀನೇ ಮಾಡಿದೀಯ ಏನ್ ಕರೆ ಮಾಡ್ಬಿಟ್ಟಿದ್ಯಾ ಬಾ ಬಹಳ ದಿನ ಆಯ್ತು.
ಹಾಗೆ ಮಾಡಿದ್ದೆ ನೆನಪಗಿತ್ತ ಹೌದು ನೆನಪಾಗಿತ್ತು ಹ ಗೆ ಮಾಡಿದೆ ಬಟ್. ಹಂಗೆ ನಮ್ಮೂಊರಲ್ಲೂ ಜಾತ್ರೆ ಇದೆ ಮತ್ತು ಮೋರಮ್ಮ ಬಂದಿದೆ ಹಂಗೆ. ಕರಿಯ ನಿನ್ನ ಹಂಗೆ ಕರೆಯೋಕ್ಕೆ ಮಾಡಬೇಕು.
ಹೌದಾ
ಹ್ಮ್ ಬನ್ನಿ
ಯಾವಾಗ್ ಇರೋದು ಜಾತ್ರೆ
ಇನ್ನೊಂದು ಇದೆ ಫಿಫ್ಟೀನ್ ಡೇಸ್ ಅಲ್ಲಿ ಹದಿನೈದು ದಿನದಲ್ಲಿ
ಜಾತ್ರೆ ಮೊದ್ಲಿದನಾ ಮೊಹರಂ ಮೊದ್ಲಿದಾನ
ಮೊದಲು ಜಾತ್ರೆ ಇದೆ ಆಮೇಲೆ ಮೊಹರಂ ಇವೆರಡೂ ಮುಗಿಸಕೊಂಡು ಹೋಗುರಂತೆ ಬನ್ನಿ
ಹಾ ಏನ್ ಮಾಡ್ತಾರೆ ಜಾತ್ರೆಯಲ್ಲಿ ಎಷ್ಟು ದಿನ ಮಾಡ್ತೀರ
ಜಾತ್ರೆ ಎರಡು ದಿನೆ ಇದೆ ಅಂದ್ರೆ ಪುಲ್ಲು ಚೆನ್ನಾಗ ಆಗುತ್ತೆ
ಹ
ದೊಡ್ಡದಾಗೆ ಆಗುತ್ತೆ ನಮ್ಮ ಊರಲ್ಲೇ ನಮ್ಮ್ ಸುತ್ತ ಮು ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೇ ದೊಡ್ಡದು ಏನಿಲ್ಲ ಮೊದಲನೇ ದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಗುಡಿ ಹತ್ರ ಹೋಗ್ತೀವಿ
ಹ
ಹೋಗಿ ಅಲ್ಲಿ ಎಲ್ಲಾ ಒಬ್ಬಟ್ಟು ಮಾಡೋಕೆ ರೆಡಿ ಮಾಡ್ಕೊಂತೀವಿ ನಮ್ ಕಡೆ ಹಳ್ಳಿ ಕಡೆ ಹೆಂಗಂತಂದ್ರೆ ಒಬ್ಬಟ್ಟು ಇವೆ ಹ ಬೇಳೆ ಇರುತ್ತಲ್ವಾ ಒಬ್ಬಟ್ಟು ಮಾಡೋಕೆ ಬೇಳೆ ಫಸ್ಟು ಕುದಿಸಿದ ಬೆೇಳೆ ಅದೆಲ್ಲ ಗುಂಡಿನ ಮೇಲ್ ಆಕಿ ರುಬ್ಬೀ
ಹ
ನಮ್ ಕೈಯಾರೆ ಎಲ್ಲಾ ಒಬ್ಬಟ್ಟು ಮಾಡ್ಕೊಂಡು ಆಮೇಲೆ ದೇವರಿಗೆ ನೈವೇದ್ಯ ಇಟ್ಟು
ಹ
ಮೊದಲನೇ ದಿನ ಅದಾ ಮೊದಲನೇ ಅನಕ್ಕೆನು ಮತ್ತೆ ಎರಡನೇ ದಿನ ಬೆಳಗ್ಗೆನೆ ಒಂದು ನಾಲ್ಕ್ ಗಂಟೆಗೆ ರಥ ಎಳಿಯುತ್ತೆ
ಹ ಬೆಳಿಗ್ಗೆ ಮುಂಜಾನೇನ
ಹೌದು ಬೆಳಿಗ್ಗೆ ಮುಂಜಾನೆನೇ ರಥ ಎಳೆಯುತೆೇ ನಾಲ್ಕು ಗಂಟೆಗೆ ಅದು ಒಂ ಚಳಿಯಲ್ಲಿ ತುಂಬಾ ಚಳಿಯಲ್ಲಿ
ಹ್ಮ್
ಹಾ ಟವೆೆಲ್ಲೂ ಅವು ಹಾಕೊಂಡು ಹೋಗ್ಬೇಕು ನೋಡಕೆ ಚೆನ್ನಾಗಿರತ್ತೆ.
ಹೌದಾ
ಹ್ಮ್ ಮಧ್ಯಾಹ್ನ ಕಡೆ ಜಾತ್ರೆಗೆ ಹೋಗಿ ಏನಾದ್ರು ತಗೋಬೇಕು ನಮ್ಗೆ ಇಷ್ಟ ಆಗಿದ್ದು
ಏನನ್ ಹಾಕಿರ್ತಾರೆ ನಿಮ್ ಜಾತ್ರೆಯಲ್ಲಿ ಇತರ ಜಾರ್ಬಂಡಿ ಮತ್ತೆ ಜೊ
ಅಯ್ಯೋ ಅವೆಲ್ಲಾ ತುಂಬಾನೇ ಇರುತ್ತವೆ. ಜೋಕಾಲಿ ಜಾರ್ಬಂಡಿ ಹ
ಹಾ
ತುಂಬಾನೇ ಇರುತ್ತೆ ನೋಡಿ
ಮತ್ತೆ ಆ ಆಡೋಕೆ ಬರ್ಬೇಕ ಏನ್ ಜಾತ್ರೆ ನೋಡಕ್ ಬರ್ಬೇಕ ಕ
ಎಲ್ಲಾದಕ್ಕೂ ಬನ್ನಿ
ಹಾ ಕರ್ಕೊಂಡು ಹೋಗ್ತೀರಾ ನಮ್ನ
ಅಯ್ಯೋ ಬನ್ನಿ ಅದಕ್ಕೆ ತಾನೇ ಕರೆ ಮಾಡಿದ್ದು ಇವಾಗ
ಹಾ
ಕಾಯಿಲ್ ಕಾಲು ಎಲ್ಲಾ ಕಂಬ ಅಂತ ಇರುತ್ತೆ ನಮ್ ಕಡೆ ಕಂಬ ಹೆರೋದು
ಹ
ಅದನ್ನು ತೋರಿಸ್ತೀವಿ ಅದೆಲ್ಲಾ ನಮ್ಮ ಹಳಿಯ ಸೊಗಡು ಅದು
ಹಾ
ಒಂದ್ಸಲ ನೋಡಿ ಬನ್ನಿ ಗೊತ್ತ
ಓ ಹೋ ಬಿಡಿ ನೀವೇ ಚೆನ್ನಾಗಿ ಆಗಾದ್ರೆ ಹಳ್ಳಿಯಲ್ಲಿ ವಾಸ ಮಾಡ ಮಾಡಿ
ಹೌದು ಬರ್ತಾರ ತಾನೆ
ಏ ಬರ್ತೀನಿ ಅಪ್ಪರೂಪಕ್ಕೆ ಕರೆ ಮಾಡಿ ಕರಿತಿದ್ದೀಯ ಅದಕ್ಕಾದ್ರೂ ಬರ್ತೀನಿ
ಹ್ಮ್ ಬರ್ಬೇಕು ಮತ್ತೆ ಮತ್ತೆ ಮೊರಮ್ ಇದೆ ಅದ ಮುಗಿಸಿಕೊಂಡು ಹೋಗುವಂತೆ
ಮೊಹಮ್ ಎಷ್ಟು ದಿನ ಮಾಡ್ತೀರ ನೀವು ಹಾ
ಟೋಟಲ್ ಐದ್ ದಿನ ಇರುತ್ತೆ ಮೊಹರ್ ನಾವು ಕೊನೆ ಮೊಹರಂ ಕೊನೆಯ ದಿನ ಮತ್ತೆ ಅದರ ಹಿಂದಿನ ದಿನ ರಾತ್ರಿ ಸಕ್ಕತ್ತಾಗಿ ಎಲ್ಲ ಹ್ಮ್ ಹೌದು ಅದೆಲ್ಲಾ ಕುಣಿತ ಅದೆಲ್ಲಾ ಚೆನ್ನಾಗ್ ಮಾಡುತ್ತಾರೆ
ಹ್ಮ್ ಹ್ಮ್ ನಿಮ್ ಕಡೆ ಎಷ್ಟ್ ದಿನ ಮಾಡ್ತಾರ ಮೊಹರಮ್ಮ
ಐದ್ ದಿನ ನಡೆಯುತ್ತೆ ಅದು
ಹೌದಾ ನಮ್ ಕಡೆ ಬಾಳ ದಿನ ಆಗುತ್ತೆ ಹಾ
ಹ್ಮ ಚೆನ್ನಾಗ ಆ ಆಗೋದಂತಂದ್ರೆ ಎರಡು ದಿನ ಚೆನ್ನಾಗ್ ಆಗುತ್ತೆ ನಾ ಎಲ್ಲಾರ ಸೇರ್ತೀರಿ ಹಿಂದೂ ಮುಸ್ಲಿಂ ಎಲ್ಲಾರು ಒಟ್ಟಾಗಿ ಮಾಡೋ ಹಬ್ಬ ಅಂದ್ರೆ ಅದೇ
ಹ್ಮ್ ಹ್ಮ್ ಹ್ಮ್
ಹ್ಮ್ ಬನ್ನಿ ಮತ್ತೆ ಎಲ್ಲಾ ಚೆನ್ನಾಗಿರತ್ತೆ
ಹಾ ಬರ್ತೀನಿ ಮತ್ತೆ ನಿಮ್ಮ ಜಾತ್ರೆಯಲ್ಲಿ ನನಗೆ ಏನಾದರೂ ಕೊಡಿಸ್ತೀರಾ ಗೊಂಬೆ ಆತರ
ಕೊಡಿಸ್ತೀನಿ
ಹಾ
ಬನ್ನಿ ಏನ್ ಬೇಕು ಅದ ತಗೊಂಡ್ ಹೋಗಿ
ಹಾ ಮತ್ತೆ ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡಿಕೊಡಿ
ಮಾಡಿ ಕೊಡ್ತೀನಿ ಖಂಡಿತವಾಗಿನೂ ಮಾಡಿಕೊಡುತೀನಿ
ಹ್ಮ ಮತ್ತೆ ಪರೀಕ್ಷೆ ಯಾವಾಗ ನಿಮ್ಮದು ಯಾರನ್ನ
ನಿಮ್ಮಮ್ಮನ್ನ
ನಾವ್ ಅಮ್ಮನ ಕರ್ಕೋಬರ್ಬೇಕಾ
ಕರ್ಕೊಂಡ್ ಬನ್ನಿ ಮತ್ತೆ
ಇಲ್ಲ ಕಣೋ ಅವರು ಕೇಳಿದ್ರು ಏನ್ ಗೊತ್ತಾ ನಿಮ್ಗೆಳೆಯ ಫೋನ್ ಮಾಡಿದ್ದ ಬಾಳ ದಿನ ಆಯ್ತು ಅವನ ಹತ್ರ ಮಾತಾಡಿ ಅಂತ ಕೇಳಿದ್ರ ಅವರು ನಾ ಹೇಳ್ದೆ ಇಲ್ಲ ಅಮ್ಮ ಅವನ್ ನನ್ನ ಮರ್ತ ಬಿಟ್ಟಿದ್ದಾನ ಅಂತಂತಂದೆ
ಹಾಗೇನ ಇಲ್ವಲ್ಲ ನಿಮ್ಮಮ್ಮ ಫೋನ್ ಮಾಡಿದಾಗ ನಮಗ್ ಮಾಡಿದ್ರು ಒಂದು ಸಾಲ
ಹೌದಾ ನಾನ್ ಹೇಳ್ತೀನಿ ಹಾಗಾದ್ರ ನಮ್ಮಅಮ್ಮಗ ಇವತ್ತು ಕರೆ ಮಾಡಿದ್ದ ನಮ್ಗೆಳೆಯ ಅಂತಂತಂದು
ಅದಿಕ್ಕೆ ಜಾತ್ರೆ ಇದ ಅಲ್ವಾ ಕರ್ಕೊಂಡ್ ಬಂದ್ ಬಿಡಿ
ಕರ್ಕೊಂಬರ್ಲಾ
ಹಾ ಹ ಕರಿತಿದಾನೆ ಬಾ ಅಮ್ಮ ಅಂತ ಅಡ್ಡಿ ಮಾಡಿ ಕರ್ಕೊಂಡು ಬನ್ನಿ
ಹ್ಮ್
ಬಂದು ಒಂದ್ ಎರಡು ದಿನ ಇದ್ಬಿಟ್ಟು ಮತ್ತೆ ಮೊರಮ್ ಅವೆಲ್ಲಾ ಮುಗಿಸಕೊಂಡ್ ಬಿಟ್ಟು ಹೋಗೋರಂತೆ.
ಹ್ಮ್ ಹ್ಮ್ ನಮ್ಮೂರಲ್ಲಿ ಮೊಹರಂ ಇದೆ ನಾವು ನಿಮ್ಮೂಊರಲ್ಲಿ ಬಂದ್ರೆ ನಮ್ಮೂರಲ್ಲಿ ಯಾರು ಮಾಡ್ಬೇಕು.
ಮೂರಲ್ಲಿಂಗೆ ಆಚರಣೆ ಮಾಡೋದ.
ನಿಮ್ಮ ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ ಕಣೋ.
ನಿಮ್ಮೂರಲ್ಲೇ ಹೇಗೆ ಆಚರಣೆ ಮಾಡ್ತೀರಾ ಅಂದೆ.
ನಮ್ಮೂರಲ್ಲಿ ಏಳು ದಿನ ಮಾಡ್ತೀವಿ ನಾವು.
ಹೆಂಗೆ.
ಹಾ ಐದನೇ ದಿನ ಇದೆ ಅಲ್ವಾ. ಆವಾಗ ಏನು ನಡ್ತೀವಿ ಅಂತ್. ಅಂತಂದ್ರೆ ಸಕ್ಕರೆ ಓದ್ಸ್ಕೊ ಬರ್ತೀವಿ ಹೋಗಿ ದೇವ್ರರಿಗೆ ಆಮೇಲೆ. ಆರನೇ ದಿನ ಅದು ನಮ್ ಅದ್ ಐದನೇ ದಿನನೇ ಪಕಿರ್ಲಂತಾರೆ. ಆತರ ಹೋಗಿ ದೇವ್ರತ್ರ ಸಕ್ಕರೆಹೋದ್ ಅಲ್ಲಿ ಏನು ಇಡ್ತಾರೆ ಅ ಲಾಡಿ ಆ ತರ ಇಟ್ ಅದನ್ನ ಇಟ್ಟು ಆಮೇಲ್ ಮೇಲೆ ಹಾಕ್ತಾರೆ ಹಾಕ್ಬಿಟ್ಟು ಅದು ಹಾಕೊಂಡ್ಮೇಲೆ ಚಪ್ಪಲ್ ಹಾಕಂಗಿಲ್ಲ ಮತ್ತ್ ತ್ತೆ ಚಪ್ಪಲ್ ಹಾಕ್ಕೊಂಡೋರನ್ನ ಮುಡ್ಸಂಗಿಲ್ಲ ಈತರಲ್ಲ ಪದ್ಧ ತಿಗಳಿದೆ ಆಮೇಲೆ ಆರನೇ ದಿನ ಕತ್ತಲ್ ರಾತ್ರಿ ಅಂತ ಮಾಡ್ ರೆ ಅಂದ್ರೆ ರಾತ್ರಿ ಎಲ್ಲ. ಎಲ್ಲೂ ಬೆಂಕಿ ಹಚ್ಚಿರ್ತಾರೆ ಕುಣಿ ಒಳಗ.
ಬೆಂಕಿ ಹಚ್ಚಿ ಕುಣಿತ ಮಾಡುದ ಅಲ್ವಾ.
ಹಾ ಕುಣಿತಾರೆ.
ಹಾ.
ಮೋರಾಮ್ ಕೊನೆ ಕೊನೆ ದಿನನುೂ ಜಾಸ್ತಿ ಕುಣಿತಾರೆ.
ಹಾ ಮತ್ತೆ ಏನು ಮಾಂಸದ ಏನ್ ಮಾಡಲ್ವಾ ನಿಮ್ ಕಡೆ ಚಿಕನ್ ಮಟನ್ನು.
ಮಾಡ್ತಾರೆ ನಮ್ಮ ಮನೆಯಲ್ಲಿ ಮಾಡಲ್ಲ ನಾವು ಆಟ ಆ ಹಬ್ಬದಲ್ಲಿ ಸಿಹಿ ತಿಂಡಂ ಮಾಡದು ಬೇರೆಯವರು ಮಾಡ್ತಾರೆ ಮಾಂಸಾಹಾರಿನೇ ಮಾಡ್ತಾರೆ ಮತ್ತೆ. ಮೋಹರಮ್ ಕೊನೆ ದಿನ ಹೋಗ್ಬಿಟ್ಟು ನಾವು ಸಕ್ಕರಿ ಓದಸ್ಕೊಂಡ್ ಬರ್ತೀವಿ. ವರು ಮಾಂಸಹಾರಿ ಹೋದುಸಕೊಂಬರ್ತಾರೆ.
ಹೌದಾ ಹ.
ಹ್ಮ ಚೆನ್ನಾಗಾಗುತ್ತೆ. ಏನ್ ಮಾಡೋಣ್ ಗೊತ್ತಾ ನಾನ್ ಜಾತ್ರೆಗ್ ಬರ್ತೀನಿ ಜಾತ್ರೆ ಮುಗಿಸ್ಕೊಂಡು ನಮ್ಮೂಊರಿಗ್ ಬಂದ್ಬಿಡ ನೀನುನು. ಮೊಹರಂ ನಮ್ಮೂರಲ್ಲಿ ಮಾಡುವಂತೆ ಈ ವರ್ಷ.
ಜಾತ್ರೆಗ್ ಬರ್ತೀನಿ ಜಾತ್ರೆ ಮುಗಸ್ಕೊಂಡು ನಮ್ಮೂರಲ್ಲೇನೆ ಮಾಡೋಣ ಮೋಹರಾಮ್.
ಹಂಗಾರೆ ನೀವು ಕುಣಂತೀರ ಮೋರಮ್ಮಲ್ಲಿ.
ಇಲ್ಲ ಹೆಣ್ಮಕ್ಳು ಹಾಗಿಲ್ಲ ಕುಣಿಯಲ್ಲ ಗಂಡ್ಮಕ್ ಳಷ್ಟೇ ಕುಣಿಯದು ಹ ಇಲ್ಲ ನಾನು ಕುಣಿ ನಿ ಮನೆಯಲ್ಲಿ ಮನಲಿ ಕುಣಿ
ಹೌ
ಹಾ.
ನಾನು ನೀನು ಕುಣಿಯೋಣ ತಗೋ ಮನೆಯಲ್ಲಿ.
ಹಾ ಆಯ್ತು ಬನ್ನಿ ನಿಮೂರ್ ಜಾತ್ರೆಗ್ ಬರ್ತೀನಿ ಏನಾದ್ ರು ಕೊಡಸ್ಬೇಕು ಬಳೆ ಕೊಡಸ್ಬೇಕು.
ಕೊಡಸ್ತೀನಿ ಬನ್ನಿ ನಿಮ್ ಊರಿಗ್ ಬಂದಾಗ ಕಾಲಿ ಗೆಜ್ಜೆ ಕಟ್ಟ್ ಟ್ಕೊಂಡು ನಿಮ್ಮ ಮನೇಯಲ್ಲಿ ಕುಣಿಯೋಣ ಮೋಹರಂ.
ಹಾ ಕುಣಿಯಕ್ ಬರುತ್ತ ನಿಮ್ಗ.
ಹಾ ಬರುತ್ತ್ ಅಲ್ವಾ ನಿಮ್ಗೆ. ಹಾ
ಹಾ ನಿಮ್ಮನ್ ನೋಡಿದ ತಕ್ಷಣ ಬಂದ್ಬಿಡುತ್ತೆ ನನ್ಗುನು.
ಓ ಅದೇ ಕುಣಿಯಕ ಬರ್ಲಾರ್ದವರು.
ಹಾ.
ನೆಲ ಡೊಂಕು ಅಂದ್ರಂತೆ ನಿಮ್ಮಂತವರು.
ಹೌದಾ ಅಯ್ಯೋ ಯಾಕಿಂಗಗೆ ಬಿ ಹೌದು ನಿಜಾನೇ ನೀ.
ಹ್ಮ್ ಹೌದು ಮತ್ತೆ.
ಹ್ಮ್. ಮತ್ತೆ ಊಟ ಮಾಡ್ಬೇಕಾ ಏನ ಟೈಮ್ ಆಗಿದನ್ ಹಾ.
ಈಗ ಹೋಗ್ಬೇಕು ಇವಾಗ ಮಾಡೋಕೆ ಹ್ಮ್.
ಹಾ ಹಾಂ ಮತ್ತೆ ಆರಾಮಿದಾರಲ್ವಾ.
ಎಲ್ಲಾ ಆರಾಮ್ ನಿಮ ಕಡೆ ಆರಾಮ್ ತಾನೆ.
ಹ್ಮ್. ನಾನು ನೋಡು ನಾನುೇಏನ ಕೇಳಬೇಕು ಅಂದ್ಕೊಂಡೆ ಮಾತಿನ ಬರೆದಿರಲಿ ಅದನ್ನೇ ಮರ್ತುಬಿಟ್ಟೆ.
ಏನು.
ಈಗ ನೆನ್ ಪಕ್ತ ಇಲ್ಲ ಮರ್ತ ಬಿಿಟ್ಟೆ
ಹ್ಮ್ ಸರಿೇ ಬಿಡಿ ಇನ್ನೊಂದ್ಸಲ ಕೇಳವ್ರಂತೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಬಹಳ ದಿನ ಆಗಿತ್ತು ಮಾತಾಡಿ
ಅಯ್ಯೋ ಭಾಳ ದಿನ ಆಗಿತ್ತು ಆಗಿತ್ತು ಅತ್ ರೀ ಏನ ಬಿಡಿ ಅ ಅದಕ್ಕೆ ಜಾತ್ರೆ ನೆಪ ಮಾಡಿ ಆದ್ರೂ ಕರೆ ಮಾಡಿದಿರಲ್ವಾ
ಹ ಸರಿ
ಹಾ ಸರಿ ನಮ್ಮಮ್ಮ ಕರಿತಿದ್ದಾರೆ ಬಾಯ್
ಹ ಬ